ಅಲೋ ಕೇಳುತೈತ್ಯಾ ಹಾ ಹೇಳ ಫೋನ್ ಹಚ್ಚಿದಲ್
ಹಾ ಆ ಆಯ್ತಿದ್ರಾಮ ಮತ್ತೆ ನಡೆದ ಊರಾಗ
ಹಾ ಏನಿಲ್ಲ ಡಾರ ಏನ್ ನಡತ ಏನಿಲ್ಲಾ ನಾನ್ ನೋಡಪಾ ಇಲ್ಲೇ ಊರಾಗನಿ ಎಕಡೆ ಹೋಗಿಲ್ಲ
ಮತ್ತತ್ ನಾನು ನಾನ್ ನಾ ಊರಗನಲ್ಲಂಗ ಮಾರಾಯಾ ಬಂದ ಎಷ್ಟು ಚಲೋಯ್ತು ನಾನು ಬೆಂಗಳೂರು ಬಿಟ್ಟು
ಊರಿಗೆ ಬಂದನ್
ಹಾ ಊರಾಗ ಏನ್ ಮತ್ಯ ಹೂ
ಎನ್ ಆಯ್ತು ಬಂದ
ಭಾಳ ದಿನ ಆಯ್ತು ಊರಿಗ್ ಬಂದ ನಾನು ಮತ್ತೆ ಎರಡು ಮೂರು ತಿಂಗಳಾಯ್ತು
ಹೌದಾ ನಾನ ಗೊತ್ತಿಲ್ಲಪಾ ನೀ ಬಂದಿದ್ದ ನಾ ಫೋನ್ ಹಚ್ಚಿಲ್ಲ ಏನಿಲ್ಲ ಮತ್ತೆ ನಮ್ಮಂತ ಕೆಲ್ಸ ಇರ್ತಪ್ಪಯಪ್ಪಾ ಎತ್ತಾವ ಹೊಲ ಮನ ಆದ ನಡ ಒಂದ ಟೆನ್ಷನ್ ಅಂದ್ರ ಟೆನ್ಷನ್ ನಮ್ಗ
ಹೌದ್ಮಯ್ತಪ್ಪಾ ನಮ ಬಲ್ಲಿ ಏನ್ ಮಾಡಿಲ್ಲ ನೋಡ ನಿನ್ನೆ ಸ್ವಲ್ಪ ಬಂದ
ಇಲ್ಲಾ ನಮ್ಮಲ್ಲಿ ನ ಬಾಳ ಇದಾವಪ್ಪ ಹೆಂಗ ನಾವ ನ ಬರ್ತದ ನಮ್ಮ ಅಲ್ಲಿ ನಮ್ಮ ಮಳಿಗೆಲ್ಲಾ ಬೆಳನೇ ಲಾಸ್ ಆಗ ಸ್ವಲ್ಪ ಬಾಳ ಹಿಂಕಟ ಆಗಿಬಿಟ್ಟವ ಅಲ್ಲಾ ಮಳೆ ಇದ್ದಿದ್ದಲ್ಲಲ್ಲಾ ಎರಡ್ ಎರಡ್ ಸಲ ಊರ ಗೇ ನಾವ್ನು
ಹೌದು ನಾನ್ ಎರಡ್ ಸಾವಿರ ದೂರ ಇರು ಮತ್ತೆ ಮನ್ನೆ ನಿನ್ನೆ ಮಳೆ ಬಂದತ್ತೈ ಮತ್ತೆ ಹೋಗಿ ಹೊಲ ಹೋಗಿ ನೋಡಿ ಕಂಬರಾಗಿ ಬೇಜ ಬಂದದಲ್ಲಂತ
ಎನಪ್ಪ ಎದ್ರ ಸಲಂದ ಬಂದಿ.
ಎದ್ರ ಸಲಂಗಿಲ್ಲಪ್ಪಾ ಮತ್ತೆ ಊರಲ್ಲಿ ಅಣ್ಣ ಒಬ್ಬನಾಗನ
ಹೌದೌದಾ ಹೋಗಬೇಕ ಮತ್ತೆ
ಎಲ್ಲ ಹೋಗೋದಲ್ಲ ಈ ಕಡೆ ಗದ್ದಿ ಮಾಡಿ
ಅ ಗದ್ದಿ ಮಾಡಿದ್ರ ಬೆಸ್ಟ್ ಅಲ್ ವರ್ಷದಾಗ ಎರಡು ಬೆಳಿ ಬರ್ತಾವಲ್ಲ
ಹಾ ಆತ ಅದಕ್ಕೆ ಒಂದ್ ಹದಿಮೂರು ಎಕ್ರೆ
ಹ್ಮ್ ಹ್ಮ್ ಯಾರ ಸ್ವಂತ ಲೂಜ ಮಾಡಿರೇ ಏನು
ಹ
ಲೂಜಿಗ ಮಾಡ್ರಿ ಕೇಳವಲ್ತ ರಾ ಇದ ರಾಜು
ಮಾಡಿವ
ಹೌದಾಲ್ಲ ನಾನು ಅದೇ ನಾ ಹ್ಮ ಅದೇ ಆತ್ ಇದೆ ಹತ್ತಿನೆ, ತೊಗರಿನೆ
ಹಲೋ
ಕೇಳುತ್ತದ ಇಲ್
ಕೇಳ್ದಲ್ಂತಾ
ಹ ಹಲೋ ಹ ಹಾ ಕೇಳಕ್ಯತ್ ನೋಡಪಿ ಕೇಳಕ್ಳ
ಎಲ್ಲ ಇರಿ ಅ ಹಗೆ ಮೇವಾಗಾಕೈತ್ನಲ್ಲಾ ಹಂಗಾಗಿ ಜೋಬ್ನ ಗಟ್ಟ ಅಂದಿದ್ದೆ ಫೋನ್ ಹ ನೈ ಕೇಳಲ್ಲ ಅದು
ಹ್ಮ್ ಹೌದ ಪ್ರ ಆಯ್ತ ಅದೇ ಟ್ರ್ಯಾಕ್ಟರ್ ಬೇರೆ ತಗೊಂಡಿವ ಮೊನ್ನೆ
ಅಪ್ಪ ಏನ್ ನೀನಾ
ಹ್ಮ್
ಗದ್ದೆ ಅಂದ್ರ ಬೇಸ್ಟ್ ಬಿಡಪ್ಪಂಗ ಮತ್ತೆ ಅದ ಗದ್ದಿ ಗದ್ದೆ ಅಂದ್ರ ಒಂದ ಒಂದ್ ಆಳ ಟ್ಯಾಕ್ಟರ್ ಬೇಕಾಗ್ತದ ಯಾಕಂದ್ರೆಟಲರ್ ಅಂತ ಮತ್ ಹ ಎಲ್ಲಾ ಪಟ್ಲಾರಂತ ಮಾತು ಅವೆಲ್ಲಾ ಇರ ಇರ್ತಪ್ಪ ಮದೆ ಕವಳಿ ಲೊಡ ಆಗ್ಲಿ ಎಲ್ಲ ಆಗ್ಲಿ
ಆ್ಯ ಅದಕ್ಕಂತ ತಂದಪ್ಪ ಸುಮ್ಮ್ ಎಲ್ಲಿ ಬಾಡಿ ಕಟ್ಟಿ ಹೊಡದಾಗಲ್ಲ ಅದ್ರ ಹದಿಮೂರು ಎಕ್ರ ದೊಡ ಐದಿಮೂರು ಎಕ್ರಾವ ಒಡೆದ ಆಾಗಲ್ಲ ಅ ಕಡೆ ಅಂದ ಸುಮ್ಮ ತಗೊಂಡವು ಆ ಕಡೆ
ನಾವ ಹಿಂಗಗೆ ನೋಡ ಅಂಬನ ಎತ್ತಾವ ಎ ಹ ಬಿಟ್ರ ಆಯ್ತು ಏನೆಲ್ಲ ಇದೆ ಳೆ ನಡೆದ ಹೊಲಮನಿ ನಡೆ್ದ ಎ ಕಡೆ ಹೋಗಲ್ಲ ಏನಿಲ್ಲ ಬಾಳ ದಿನ ಆಯ್ತುದ ನಿನ್ನ ನೋಡ್ಬಾರ್ದು ನಾನು
ಅಯದಪ್ಪಾ ಮೊನ್ನೆ ನಾನು ಒಂದ್ ಎರಡು ತಿಂಗಳಾಯತತ್ ಬಂದ್ ಈ ಕಡೆ ಆಗಿದೆ ಮತ್ತೆ ಅಕ್ಕುಲ್ ಕೂಡಪ್ಪ ಕ ಕಡೆಂತ ಹ್ಮ್ ಅದಕ್ಕೆ ಅವ ಗದನ್ ಬೇಾರ ಇದ್ದು ಅಲ್ಲಾ ಈಗ ನೀರ್ ಬಿಟ್ಟಿವ ಪಟ್ಲಿಂಗ ಅದ ಹೊಡಿಬೇಕು
ಹ್ಮ್ ಹ್ಮ್ ಹೌದು
ಅದಕ್ಕೆ ಸುಮ್ಮನೆ ಈ ಕಡೆ ಆಗ ನೋಡಪ್ಪ ನಾವ್ನ ಹ್ಮ್ ಇ ಗಡಪೇಟಿಲ್ಲ
ಆ
ಗದ್ದಡಿ ಪಯತಿ ಮಾಟಲ ನ ಪಂದ ನೀವು
ಗದ್ದೆಲ್ಲ ಇದ ಹೊಲ ಮಂದ ಅಲ್ಲ ಹದನೈದು ಎಕ ಆಯ್ತು ಆದ ಬಿಟ್ರ ಏನಿಲ್ಲ
ಹೌದ ನಮ್ ಗದ್ದೆ ಮಾಡಿ ನೋಡಪ್ಪಾ ಈ ವರ್ಷ
ಗಡ್ ಮಾಡಿದ್ರ ಚಲೋ ಏನ್ ಇದೇ ವರ್ಷ ಮಾಡಿರ ಅಂದ್ರೆ ಈ ಸಲ ಬಾಳ ಇದು್ ಮಾಡಿರಪ್ಪಾ ಅವೆಲ್ಲ ಅವೀವನ ಮಾಡಬೇಕಾದ್ರೆ
ಹ ಹಾ ಮತ್ತೆ ಇದೇ ವರ್ಷ ಮಾಡ್ಯದ ಹೊಸಗದ್ದೆ ಮತ್ತೆನ್ ಬೆಳಿ ಕೂಡ ಗೊತ್ತಿಲ್ಲನ್ನ ಹ
ಇಲ್ಲ ಇಲ್ಲ ಹೊಸ ಗದ್ದೆ ಹೊಲ ಚಲ ಇತ್ತ ಅಂದ್ರೆ ಕೂಡ ಎರಿದ ಮತ್ತೆ ಸ್ವಲ್ಪ ಹರ ನೋಡು
ಇಲ್ಲ ಯಾರನೆಲ್ಲ ನೆಲ್ಲ ಹೆರಿನಲ್ಲವ ಅದನ್ ಹ್ಮ್
ಜ
ಕವಲ್ಲ ನೋಡುವ ಅದಕ್ಕ ಇಲ್ಲದೆ
ಅಲ್ಲಾ ಇ ಖರ್ಚಸ್ ಬಂತ
ಬಂದ ಅಷ್ಟ ಒಂದು ಮೂರ್ ನಾಲ್ಕು ಬಂದ
ಓ ಮತ್ತೆೈರಾಣ ಪತ್ತಾಗ ಹದಿಮೂರ್ ಎಕರೆ ಎಂತಿದಿ ಹ ಟಿಲರ್ ಹೊಡಿಬೇಕು ಮತ್ತೆ ಕ್ರಾಸ್್ ಗುಂಟು ಹೊಡಿಬೇಕು
ಮತ್ತೆ ಪಟ್ಲಿ ಹಂಗದ ಅ ಅಲ್ಪ ನೀರ್ಂದ ಏನು ನದಿ ಏನ್ ನೀ ಬಾರ್ತಾಗಲ್ಲನಾ
ಹೌದೌದು ಇಲ್ಲ ಬರ ಬರ ಆದ್ ಬಿುಡ
ಹ್ಮ್ ಆಯ್ತಾ
ಹ್ಮ ಮತ್ತೆ ಹೌದ ಹೌದು ನಿ ನಿಂದ ಬರರ್ ಚಲೋ ಆತ್ತ ಮತ್ತೆ ಟ್ಯಾಕ್ಟರ್ ತಗೊಂಡಿ ಎಲ್ಲಾ ಇದ್ ಮಾಡಕತ್ತಿದಿ ಮತ್ತೆ ನಂದನ್ ನೋಡಿ ಹಿಂಗಗೆ ನಡ್ದಭ್ಯಾಸಾಯ ನಂದನ
ಹ್ಮ್ ತಾರೀಕೆ ತಗ ನನಗೆ
ಹೌದೌದು ಎಲ್ಲೆಲ್ಲ ನಡತ ನಡತದ ನ ನೋಡ ಯ ಹಂಗ ಮಾಡ್ ಮತ್ತ ಅಷ್ಟೇ ಮತ್ತೆ ಯಾಕ್ ಹೋಗ್ತೀ ಬಿಡಪ್ಪ ಬೆಂಗ್ಳೂರ್ರಿಗೆ
ಕ ಸಮಂಬರ್ಟ್ಟು ಚಕ್ಕ
ಹೌದೌ ಇಲ್ಲ ಅಷ್ಟು ಮಾಡಸುಮ್ ಮತ್ತೆ ಅವು ತಿರುಗಾಳಿಕೆ ಅಂತ ಹೇಳಿ ಕಡ ಈಗ ಪಾಪ ನಿಮ್ಮ ಅಪ್ಪ ಅಪ್ಪ ಅಷ್ಟ ಇದ್ ಮಾಡ್ತಾನ ನಿಮ್ಮ ಅಪ್ಪ ಹೇಳಲ್ಲ ಒಂದ್ ಮಾತಾನ ಇದ್ ಮಾಡಪ್ಪ ಅದ್ ಮಾಡಪ್ಪ
ಹ ಇಲ್ಲಪ್ಪಾ ಯಾವಲ್ಲ ಅವ್ರ ಯ ಹೇಳಿದ್ರನ ಕೇಳಬೇಕಾಗುತ್ತೆ ಅಕಸ್ಮಾತ್ ಹೇಳಿದ್ರನಾ
ಚಲೋನಪ್ಪಾ ನಿಮ್ಮಪ್ಪ ಚೊಲೋನ ಹಂಗಾಗಿ ಅಂದ್ರೆ ಖರ್ಚ್ ಮಾಡದಲ್ಲಾ ನೋಡ ಮಕ್ಳ ಈಗಂತ ಇದ ಮಾಡ್ತಾನ ಹಂಗಾಗಿ ನೀವು ಒಂದು ಇದು ಕಾಣದ ಕೈತಿರಿ ನೋಡ ಮುಂದ್ ಬರ ಕೈತ್ತರಿ ಇಲ್ಲ ಅಂದ್ರ ಯಾವಾಗ ಬರ್ತದರಿ ಯಾವಾಗಲ್ಲಾ
ಮತ್ತೆ ಅದಕ್ಕೆ ಅಂತಪ್ಪ ಅವ್ರುಏ ಮ ಕತು ಸುಮ್ಮನೆ ಇಲ್ಲಿ ಕ ಮತ್ತತ್ ಹೋಗದ ಬರದ ಅಂದ್ರ ಎಲ್ಲ ಒಂದ ಬದಲ
ಹದೆಲ್ಲ ಹೌದ್ೌದು ಎಲ್ಲಾ ಒಂ್ ಆತ ಮತ್ತೆ ಏನ್ ಬೇರೆ ಆಗ್ಲೂ ಬಿಡಲ್ಲ
ಹೂ ಅದಕ್ಕೆ ಸುಮ್ಮಚ್ಚಾಗಿ ಇಲ್ಲ ಮಾಡ್ಕಿದ್ರ ಆತಪ್ಪ ಒಂದ ಇಲ್ಲಿ ನೋಡಪ್ಪ
ಊಟ ಮತ್ತೆ ಟ್ಯಾಕ್ಟರ್ ತಂದ್ರಲ್ಲ ಅದ ಯಾವ ಯಾವಾಗ ಯಾವಾಗ ತಗೊಂಡ್ರಿ ಅಂದ್ರ ಅದು
ಮನ್ನೆತಗೊಂಡ್ರು
ಇ ಲೇವಲ್ ಮಾಡಕಂತ ಮೊದಲ್ ತಗಂದಿರನಾ
ಹಾ ಅವಾಗೇ ತಗೊಂಡಿವಿ ಮತ್ ಅದೇ ನಮ್ದು ಒಂದು ಟ್ಯಾಕ್ಟರು ನಮ್ ದೊಡಪನೋ್ದು ಒಂದಿತ್ತಲಾ
ಹೂ ಅದ್ರಲ್ಲಲ್ಲಿವೆಲ್ಲ ಮಾಡಿರಾನ ಎಲ್ಲೋಟ
ಇದು ನಮ್ ದೊಡನೋಂದ ಇತ್ತು ಅದ ನಮ್ದು
ಮತ್ತ ಟ್ಯಾಕ್ಟರ್ ಸಾಮಾನಗ ಮಾನ ತಗೊಂಡ್ರ ನೀಲ್ಲ
ಇಲ್ಲ ಮೊದಲ್ ಇದು ಅಲ್ಲಾ ಮೊದಲ್ ನಮ್ ದೊಡ್ಡಪ್ಪನವ್ ಇದು ಅಲ್ಲ
ಅಲ್ಲ ಇಷ್ಟ ಈಗ ಊರಾಗ ಒಬ್ರಿಲ್ಲಿ ಟ್ರ್ಯಾಕ್ಟರ್ ಮಾಡ್ರ ಅವು ಟಿಲರ್ ಆಯ್ತು ಗಂಟೆ ಆಯ್ತು ದಿಂಡ ಆಯ್ತು ಇಲ್ಲಿ ಯಾವು ಇಲ್ಲಿ ನೀವು ಮತ್ತೆ ನಿಮ್ಮ ಅಪ್ಪನ್ ಕೇಳ ಒಂದ್ ಮಾತು ತಗೊಂತ ಅಂದ್ರ ಇಲ್ಲಿ ನಮ್ ಬೇಕಾದ ಒಬ್ಬ ಮನ್ಷ್ಯನಾ ಹೆಂಗನ ಚೂಡ ಚೂಡ ಮಾಡ್ರ ತಯ್ತಂತ ಆ ಟ್ರಾವಲ್ಸ್ ಆಐ್ತ ನೋಡ ಒಂದು
ಹೌದಾ ಎಷ್ಟೊ ಒಂದ್ ಒಂದ್ ಒಂಬತ್ ಸಾಂಬಾನು ಆಲ್ಲ ಪೆಟ್ಲಿಂಗ್ ಎಲಸ್ಬೇಕಕ್ ನಮಗ್ ಕೆಬ್ಬಣಿಲ್ಸ ಸ
ಪಟ್ಲಿಂಗ ಪಟ್ಲಿಂಗ ಡೌಟ್ಪ್ಪ ಬಟ್ಲಿಂಗ ಕೇಳಲ್ಲ ಅಲ್ಲಿ ರೊಡ್ಡರ್ ಮನೆ ಹೆಂಗ ಮಾಡಂ ಗೊತ್ತಿಲ್ಲಾ ಯಾವಂದ್ರ ಟಿಲಾರ ಅದ ಮತ್ತೆ ಕುಂಟಿ ಅದ ಮತ್ತೆ ಕ್ರಸ್ ಕುಂಟಿ ಅದ ಮತ್ತೆ ಅವು ಬಲ್ಲಗಳ ಅದಾವ ನಿಮ್ಮ ಒಟ ಗದ್ದಿ ಹಿಡಿತಕ್ಕೆ ಸಾಮಾನ ಅಲ್ಲ ಮೇಲೆ ಇರದ ಪಟ್ಲಾರ್ ಬೇಕು ಅದು ಪಟ್ಲಾರ ಟಿಲಾರ ಇದ್ರೆ ಆಯ್ತ ಹ ಮತ್ತೆ ಇಲ್ಲ ಆ ಪಟ್ಲಾರ್ ಕೇಳಗೆ ಎಷ್ಟವತ್ ನೋಡ ಪಟ್ಲಾರ್ ಆದ್ ಹೆಂಗ ಮಾಡಿದ್ ಗೊತ್ತಿಲ್ಲ ಆ ಒಟ ಬಲ್ಲ ಇತ್ತ ಅಂದ್ರೆ ಬಟಲ ಹೀರೇ ಇರ್ತದ ಬಲ್ಲ ಒಂದ ಆದ
ಹ ಬರ್ಲ ಇದ್ರ ಆಯ್ತು ಮತ್ತೆ ಕೇಳಿ ನೋಡಮ್ಮ ಸಾಮಾನುಗಳು ಹೆಂಗತ್ರ ಕೇಳ ನಿಮ್ ಲೆಕ್ಕದಾಗಿದ್ರ ಮತ್ತೆ ತಗಂದ್ರ ಆಯತು ಮತ್ಯಾ
ಅಂತದಂದ್ರ ಒಂದ ನಾ ಈ ಟ್ರಾ ಟ್ರಾಲಿ ಅಂತ ಬೇಕ ನಿಮ್ಗೆ ಏನ್ ಬರ ಸಾ ಅಷ್ಟ
ಏ ಏ ಟ್ರಾಲಿ ಬೇಕು ಕೋವಿಡ್ಕ್ಕ ಮತ್ತೆಾ ಟ್ರಾಲ ಇರ್ಲಿಕ್ಕ ಹಂಗ
ಒ ನಮ ನಮ್ದ್ಯಾಗ ಅಂದ್ರೆ ಒಂದ್ ಐದ್ ಲಕ್ಷ ಮ್ಯಾಗ ಬರ್ಬೋದ್ ನೋಡು
ನೋಡ ಕೇಳಮ್ಮ ಮತ್ತ ಹೆಂಗ ನೋಡತ್ನ ಸಾಮಾನು ಬಂದ
ಅದೇ ನೀನ್ ಹೂವು ಅಂತಂದ್ರ ನೀವ್ ಅಪ್ಪಗಂದ ಮಾತ್ ಹೇಳ ಮತ್ತ ಬರೀ ನೀನ್ೇನ್ ಇದ್ ಮಾಡ್ತಿ
ಇಲ್ಲಲ್ಲ ಹೇಳ್ ತಗೋಣಮ್ಮ ಅಪ್ಪ ಯ ಮಾಡ್ ಸಾಮಾನ್ ಚಲೋದವ್ರ ತಗೊ ಬಂದ್ರ ಆಯ್ತ ಹ
ಇ ಎಲ್ಲ ಅಷ್ಟೇ ಮಾಡ ನಿ ಇದು ಮಾ ಅಂದ ಜಂ ಪಂಡಿ ಅಂತ ಹಾ ಅಲ್ಲ ನ್ದ ಮಲ್ಲೇಶ್ ಅಂತ ವನ್ಸರು ಇಲ್ಲಿ ಊರ ಊರಾಗದ ನ್ನ ಹಿಂಗೆ ಬೇರೆಲ್ಲಿ ದುಡ್ದ ದುಡಗಷ್ಟ ನ್ನ ಹ ಟರ್ ದುಡ್ದಸಿಂದ ಎಲ್ಲ ತಾನು ಒಂದ ಮಟ್ಟಕ್ ಬಂದನ ಆದ್ರೂನು ಲಾಸ್ಟ್ ಮೂಮೆಂಟ್ ಅದ ಏನ್ ಮಾಡ್ತಿ ಅಂದ್ರ ದುಶ್ಾಟಕ್ ಬಲೆ ಆಯ್ತು ಕುಡಿಯದ್ ಮಾಡೋದು ಅದು ಮಾಡೋದು ಅಂತ
ಹ ಅದು ಮಾಡಿದ್ರೆ ಆಯ್ತು ಡಾಕ್ರ್ ಪಾಕ್ ಎಲ್ಲ ಮಾರ್ಬೇಕಕ್ತ್ ನಡಪ ಅಂತ
ಹ್ಮ್ ಹಂಗಾಗಿ ಅವರು ಾ ಟ್ಯಾಕ್ಟರ್ ಎಲ್ಲ ತಂದಿತ್ತದು ಇನ್ನ ಎರಡ ಾರ ಮೂರ್ ಕಂತತ್ ಕಟ್ಟಿದು ಆಯ್ತ ಅವ್ರು ಫೈನಾನ್ಸ್ ದವ್ರ ಮತ್ತೆ ಪಡಲ್ಲ ಅವ್ರು ಆಯ್ತಾ ಹ ಫೈನಾನ್ಸ್ ದವರು ಹಳ್ಕೊಂಡ್ ಹೋದನದು ಇವು ಸಾಮಾನು ಅಷ್ಟೇ ಅಲ್ಲಾ
ಇಲ್ಲ ಅವ್ರ ಮನಯಾಗ ಯಾರ ಅವರು ದೊಡ್ಡಪ್ಪ ಅವ್ರು ಅವ್ರ ಮಕ್ಕಳು ಯಾರಲ್ಲಾನ
ಯ ಅದು ಹೆಂಗಯತ್ ಗೊತ್ತದ ಅವ್ರ ದೊಡತ್ತಲ್ಲ ಮೊನ್ನೆ ಇವಾಗ ಕುಡಿಯಕಿಂತ ಮೊದ್ಲು ಒಂದ್ ಮೂರ್ನಾಾಕಕ್ ತಿಂಗಳದಾಗ ಅವ್ರ ದೊಡಪ್ ಸತ್ತಾನ
ಹೌದೌದಾ
ತನ ಹೆಂಗಗೆಪ್ಪ ಚಲೋ ಇದ್ದ ಒಂದ ನೋ ಉಟ್ಟಿದಾಗ್ ಕುಡುದಿಲ್ಲ ದುಶ್ಚಟಕ್ ಬಲನೇ ಆಗಿಲ್ಲ ಈಗ ನೋಡ್ರ ಅವ್ ದಮ್ಮನಿ ಎಲ್ಲ ಚೊಲೋ ಇತ್ತು ಅವಂದನ ಹೊಲ ಸುಮಾರು ಹದಿನೈದು ಎಕರೆ ಗದ್ದಿ ಮಾಡಿದ್ದ ಒಂದು ಹತ್ತೆಕರೆೆ ಬೈಲ್ ಭೂಮಿ ಇತ್ತು
ನೋಡ್ ಮತ್ ಅಂದ್ರ ಹಂಗ ಮತ್ತತ್ ಏನ್ ಮಾಡದ
ಎಲ್ಲ ಲೂಜ ಮಾಡಿಗೈಸನ್ ಆಯ್ತಿ ಒಟ್ಟ ಒಂದ ಹತ್ತು ಲಕ್ಷ ಎದ್ರ ಬಂದವನಿಗೆ
ಏ ಅಲ್ಲ ಅವ್ರ ದೊಡ್ಡಪ್ಪ ಮಕ್ಕಳು ಆರ ಅಕಸ್ಮಾತ್ ಇದ್ರ ಅವ್ರ್ ಕಂತ ಕಟ್ಕೊಂಡ ಟ್ಯಾಕ್ಟರ್ ಅ್ರ ಅವ ಅವನ ಅಲ್ಲಿ ಸ
ಅಲ್ಲಿವು ಮನುಷ್ಯ ಸಜ್ಜಿಲ್ಲಲ್ಲ ಮನುಷ್ಯ ಚಲ ಇತ್ತು ಅಂದ್ರೆ ಹೆಂಗಾನ ಇ್ ಮಾಡ್ತಾರಪ್ಪಾ ಈಗ ಕುಡಿಯದ್ ಕಾಲತ್ಗಳಿಗೆ ಯಾರ ಎಷ್ಟ ದಿನ
ಹೌದೌದು ಹಂಗಗೆ ಆರ್ತೆ
ಹ ಮತ್ತೆ ಅಷ್ಟೇ ಅದ ನೋಡ ಹಂಗಗೆ ಅದು ಟ್ರಾಲಿ ಕೇತ್ ನಾನು ಅವ್ನ್ ಮಲ್ಲೂನಲ್ಲಿ ಟ್ರಾಲಿ ಅವು ಸಾಮಾನುಗಳು ಎಷ್ಟಷ್ಟ ಬೇಕು ಕೇಳ್ತ್ನಿ ಆ ಪಾಪ ಅವನ್ ಮಾಡ ಅವ ಏನ್ ಇದಿಲ್ಲಾ ಅವ್ರ ದೊಡ್ಡಪಗತ್ ನಾನ
ಹಾ ಕೇಳ ಕೇಳಗಸ ಹೇಳ ನೋಡ ಮದ್ ನಮ್ಮ ಮನ್ನ್ ಹೇಳತ್ ನಾನ
ಹಾ ನಿಮ್ ಮನ್ಯಾಗ್ರ ಹೇಳ ಆರನಾಗಲ್ಲ ಈಗ ಅವ್ರ ದೊಡ್ಡಪ್ಪ ಕೆಲ್ಥೇನ್ ಪಾಪ ಆ್ ಅನ್ ಹೇತಿ ಕಳ್ತ ನೋಡ ಕೊನಂತ ಏ ಕೊಡ್ತಾರ ಬಿಡ ಅವೇನೆಲ್ಲ ಅಐಗೆ ಬಿದ್ದ್ಬಟ್ಟ ಆಯಾಮ ಅಲ್ಲ ಸು್ನೆ ಜಂಗ ನೆ ಸುಮ್ನೆ ಮನೆ ಮುಂದ್ ಬಾವಾಗ ಒಯದರ ಯಾರಿಗ ಉಪಯೋಗ ಪ್ಪ ಇಲ್ಲ ಸಾಮಾನ್ ಮಾತ್ರ ಚಲಾವ್ ನೋಡ್ರ ರಾಜು ನಾ ಇವತ್ನಲ್ಲ ಸಾಮಾನನ್ ಮಾತ್ರ ಚಲಾವ್ ಮ ಮ ಅದು ಬಲ್ಲ ಟಲರ್ ಕಲರ್ ಮನೆ ಮಾಡ್ಸಿದ್ದ ಹ ಹೊಸದ ಹೊಸದೇ ಆದದು ಕಂಬ
ಹ ಕೇಳ ಆಯತ ಲೆಕ್ಕ ಕಾಯಲ್ತ್ ಒ ತಗಬಿಟ್ರಯ್ತ ಹಾ ಕೇಳ ನಾನ ಮತ್ತ ಕೇಳ ಹತ್ತನೇನ
ಅ ಕಳಷ್ಟ ಸಂಜಿಷ್ಟ ನ ನಾನ ಹೆಂಗ
ಹಾ ಅತಾ ಅಾ
ಹ ಸರಿ ತವಾಂಗಾರಲ್ಲ
ನಾನು ನೋೆ